ಎ ಮಾಡಡತ ನಾವು ಏನು ಸತ ಜನ್ಗ
ಹ ಊಟ
ಬಊಟ
ಊಟ ಹಾಗೆ ನಿಮ್ದ
ಊಟಾಗತ ನೀ ಅದು
ನಂದಾಗಿೇ ನೋಡ
ನಮ್ಮದು ಆಗೇತ ಹಾ
ಏನ್ ಮಾಡತಿ
ಏಲ್ಲ ಕೊತ್ತವಿ ಕಾಲ ನೀನು
ನಾ ಏನ್ ಈಗ ಊಟ ಮಾಡೆ ಜಸ್ಟ್
ಹಾ
ಈಗ ಊಟ ಮಾಡಿ ಕಾಯಿ ಕುೂತೀವಿ ನೋಡಿ ಮಳೆ ತಿತ್ನಾ
ಮಳಲ್ಲಾಲ
ಇಲ್ಲಿ ಮಳೆ ಬಾಳ
ಉ ಬಾಳ ಇತಾಯ
ಹಾ ರ್ದು
ಹ
ಹಾ
ನೀ ನೀಂತಕತಪ್ಪ್ದ ನ
ಹಾ
ಹಾ ಹ ಯುವತ್ತು ಬಾಳಗರೊಂದಂಗತ್ತು
ಹಾ
ಕಡೆ ಮಜೆ ನ ಉಲ್ಲ ಮಾರ
ಎ
ಆಾ ಹಾ ಊಟಾ ಆಗತ ಕಜ
ಕಾಲೇಜ
ಆಾ ಹಾ
ಅ
ಮತ್ತ ಡಿಗ್ರಿ ಇಲ್ಲ ಸ
ದ ಡಿಗ್ರಿ ಹ
ಎನತ್ತ
ನೋಡ್ಬ
ಹಾ ಸ್ವಲ್ ಜೋರ್ ಮಾತಾಡಟಕ್ಕೆ ರಾತ್ರಿ ನಿಂದು
ಆಾ
ಸ್ವಲ್ಪ ಜೋರ್ ಮಾತಾಡಣ ಹಾ
ಹ್ಮ
ಮಳ ಗತ್ಯೆದು ಹೈಕರ ನ ಹೊಂತು
ಹ್ಮ್ ಹಾಕಿವಿ ನೀವು
ಎ ಸೆಕರಕರಿ ನಾವ ಇಲ ಮ ಮಾನ ಪ್ ಪದಿ ಪದಿದ್ರತ
ಹ್ಮ್
ಇನಿಯ ನ ನಾ ಹಕಿಫಕನತ್ ನೀ ಮಗನ್ ಆಗತ್ಲ ಮಾಣಸ ಅಂಜಿನಿಂದ ಹೋಗಿತತ್ತು ಹಗೆ ಪಪಾ ಸಮಜ ಕಬ್ಬಗೈತಿ ಮತ್ತ ಇವತ್ತು ಆಗೈತಿ ಒೋಗದೇ ಇಲ್
ನಾವು ಟ್ರಿಪ್ ಕೊರೆಸಿಟ್ಟೀವಿ
ಟ್ರಿಪ್ ಹೊರತೈತೆ ಎಲ್ಲ ಮರಿೀದಗೈತಿತ್ತು ಏನ್
ಏ ನಮ
ಮಾಡ ಹ
ನಮ್ದೇನೆ
ಹಾ್ ಊಟ ಏನೇನ್ ಮಾಡಿದ್ರಿ ಹಾ ಊಟಾಗ ಏನೇನ್ ಮಾಡಿದ್ರಿ
ಊಟಕ ಬಜ್ಜಿ ಮಾಡಿದೀವಿ
ಬಜಿಯಾ
ಹ್ಮ್
ಹಾ
ಬಜಿ ಮಾಡಿ ತಿಿಂದವಿ ಈಗ
ಹಾ
ಎಿಂದ
ಹ್ಮ
ಹ್ಮ್
ಲಫ ಮತ್ತ ಏನ್ ಮಾಡತ್ರಿ ಆರಾಮದ್ರಲ್ಲ ಹೊಟ್ಟ. ಅಡೆ. ಹಾ ನಿಮ್ ತಮ್ಮ ಏನ್ ಹೆಚ್ಚಲ್ಲ ಸಾಲಿ ಕಾಲೇಜಿಗೆ ಅಪ್ಪ ಅವನು ಹಾ ಹಲೋ. ಹಲೋ. ಹಲೋ ದರ್ಶೆ. ಹಲೋ ಹಾ ಹಲೋ ಕೇಳ ಕತ್ತಲ.
ಹಾ ಕೆಲಾತತೆ.
ಹಲೋ ಹ. ನಿಮ್ಮ ಹರ್ಷ ಇಲ್ಲ ಚೆನ್ನನ ಕಾಲೇಜ್. ನಿಮ್ಮ ಹರ್ಷ ಕಾಲೇಜ ಜಿಲ್ಲ ಚನ್ನಂತೆ ಲೋಕಪುರದಲ್ಲಿ ಯಾವ ಕಾಲೇಜು. ಲೋಕಪುರದಾಗ ಯಾವ ಕಾಲಜ ಹ ಲೋಕಾಪುರದ ಯಾವ ಕಾಲಜ ಹ.
ಇದು ಎಕ್ಸಿಲೆಂಟಾ.
ಹಾ ಚಲೋಯತತ್ ನ. ಚಲೋಯತತ್ತ.
ಹಾ ಚಲೋ ಐತ್ ಉಗದ್ ಬರ್ದ ಮಾಡತ್ನ ಇವತ್ ಹಸ್ಕ್ಕ ಹೋಗಬೇಕತ್ತ.
ಹಾ ಹೊಗ ನ ಇಲ್ಲ.
ಇಲ್ಲೇ ಅದ ನಾವು ಹೊಕ್ಕಾಣತ್ತ ನಾಲಿಗೆ
ಹಾ
ನಾಳ ಹೋಗೋಗಿ ಮ ಹಂತ ಕಕೊಂಡಲ್ಲ ನ.
ಹಾ ಹಾ ಇವ ಗಿಡಗಳ್ದ ಯಾವಚರ ಮನೆ ಮುಂದ.
ಆ್ ಗಿಡಗೋತ್ತು ಬಾಳದ ನಮ್ಮ್ ಕಡೆ ನೇನುರ ಗಿ.
ನಿಮ್ಮ ನಿಮ್ಮಂದೆ ಯಾವದಾವ.
ನಮ್ಮ್ ಮನೆ ಮುಂದ ಇದು ಆಲ್ಸ ಆಲ್ಸ ಈ. ಆಯಿನ ಮರಗಳು ಮತ್ತ ತೆಂಗಿನ ಮರ ಮತ್. ಭೇಡ. ರಾಮಸ ಪಪ್ಪಲ್ಲ ಯ ಶೀತ ಲಪಲ್ಲ.
ಹಾ.
ಎಲ್ಲ.
ಹ ಹಾ ಪ್ರಾಣಿ ಎನನ್ ಸಕ್ಕರಿ
ಪ್ರಾಣಕ್ಕೆ ಅಲದಾವಕ್ಕೆ
ಹಾ
ಎಮ್ಮಿ ಕಾಣ ಊರಿ ಎತ್ತ ಎಲ್ಲಾ ಹರಗಡದಾವ್ ನಮ ಕಡೆ
ಮ ಯಾವದಾನ
ನಮ್ಮ್ ಮನಾಗ ಬರೀ ಒಂದ್ ಆಕಳ ಅಷ್ಟ ಐತಿ
ಹಾ
ಒಂದ್ ಎರಡ ನಾಕ್ ಆಡಮರದವು ಒಂದು ನಾಕು ಕೋಳ ಇದದವು
ಹ ಕಯ ಯಕ್ಕೋ ಬಿಟ್ರಲ್ಲ ನಿವತ್ತುತಿನೋವರು
ಹಾ ಸಾಕ ನ.
ಹಾ
ಸಾಕಿದು ತಿನ್ನಲ್ಲಾನ
ಈಗನ್ ಬಗಿನ ಬಿಟ್ರ ಅ ಅವನ ಅಲ್ಲಿ ಹೋದ ಅಲ್ಲಿ ಬಡಾ ಬಡ ಮಾಡ್ಕ್ಯಾನ್ ತಿನ್ನೋರ್ ನೀವು
ಹ
ಯಾವ್ರೂ ಸಾಕಿದ್ದವಲ್ಲ ಅವಾದ್ರೂ ಅವನು ಸಾಕ್ ಬಳಸಿದಾಗ ದೊಡ್ಡತರ್ತು ಏನ ಅದಕ್ಕೆ ಅದ ಅದಕ್ಕೇನ್ಕತಿ ಆ ನೆಟ್ವರ್ಕ್ ಇದ್ದಲ್ಲಿ ಬಾಯ ನೆಟ್ವರ್ಕ್ ಇದ್ದಲ್ಲಿ ಪರಿಸ್ಥಿತಿ ಅವಕ ನಕತ್ ಅವಕ ನಕತ್ ತಿಂದ್ರ
ಅದಾ ಏನ ಕಡೆ ಏನ್
ನಮ್ ಕಡೆ ಗಿಡಗುಳ ಮಾವಿನ ಗಿಡ ಪೇರುಗಿಡ ಬದಾಮ ಗಿಡ ಬೆನಿ ಗಿಡ ಕ್ರಮಿಯ ಗಿಡ ಹುಣಸಿಕಾಯಿ ಗಿಡ ಅವು ನೀರ್ಲ್ಣಿ ಗಿಡ
ಹಾ
ಒಳ್ಳೆ ಬಾಳಬಾಳ ಅದಾವ್
ಹೌದನಾ
ದೊಡ್ಡು ದೊಡ್ಡಡು ಬಾಳ ದವು.
ಹಾ
ಹ ಮತ್ತ ಟ್ರಿಪ್ ಅದು ಎಲ್ಲೇನ್ ಹೋಗಿದ್ರಿ ಧಾರವಾಡದಾಗ್ದಾಗ
ರರಿಪ್ಪತ್ ನ
ಆ
ನಾಗಪುರ್ ಕ ಮುಂಬೈ ಕ ಮಹಾರಾಷ್ಟ್ರ
ಹಾ ಎ ನಕ್ಷತ್ರ
ಮತ್ ಈನಾ ಗೋವಾಕ ಎಲ್ಲ ಕಡೆ ಹೋಗಿವಿ
ಫಾಸ್ಟ್ ಲ್ಯಾಕ್ ಹಾ ಅಲ್ಲಿ ಯಾವ್ದೋ ಒಂದು ಕೆರೆಗ್ ಹಕಿದ್ಲ ನೀ ಧಾರವಾಡದಾಗ ಯಾವ್ದ ಕೆರಿ ಅದು
ಅವು ಉನ್ಕಲ್ ಕೆರಿ ಮತ್ ಎಲ್ಲಾ ಬಾಳ್ತರದ್ ನಿಂಗ ತ್ತ ಕೆರಿ ಬೇಕಲ್ಲಿ ಎಲ್ಲಾ ಬಾಳವ್
ಹ ಹಣಕಲ್ ಕೆರಿ ಹಂಗ ಚಲೋ ಐತನಾ
ಹಾ ಎಲ್ಲಾ ಮಸ್ತ್ ಅಲ್ಲ ಏನ್ ಏನ ಈ
ಹಾ ಕಟ್ ಕಟ್ ಕೇಳದತ್ ನೋಡ ಭ
ಹಲೋ
ಹಾ ಹೇಳ
ಹಾ ಕೆಲ ಅತಲ್ಲ
ಹಾ ಹೇಳಿ ಆಾ
ಮತ್ತೆ ನಡ್ಸೇನೆ
ಈ ಗೋವಾ ಟ್ರಿಪ್ ಹೋಗ್ಬೇಕತ್ ಮಾಡಿ ಬರ್ತಿಲ್ಲ ಮತ್ ನೀ
ಬರ್ತನಿ ಬರ್ತನಿ ಇಂತ ಅಲ ಇದ್ರಖರಿೀ ನಾ ಬರ್ಂದ್ ಬಿಡ್ತನಿ
ಹಾ ಈಗ ಊರಿಗೆಗ್ ಬಂದಾಗ ಹೋಗ್ಬೇಕಂತ ಪ್ಲಾನ್ ಹಾಕಿದವಿ
ಹಾ ಹಾ ಬರ್ನಿ ಬರ್ತನಿ ಅಲ್ಲ ಬರ್ತನಿ ಬರ್ತನಿ ಬ ಕರ್ರಿ ನ್
ನೀನು ಮನೋಜ ನಾನು ಪ್ರಜ್ವಲ್ಲ ನೀನು ನಾನು ಮನೆೆಯ ಪಜ್ಜೆ ಬಸ್ಸ ಹಂಗ ಯಾರ ಯಾರು ಬರ್ತಾರ ಒಟ್ಟ ಹೋಗ್ಬೇಕಂತ ಐತಿ
ಹ ನೋಡು ನ ನಮ ಕಾಲೇಜ್ ಹತ್ ಈತರ ಹೋಗಿಲ್ಲ ಬರಲ್ಲ ನಮ್ ಕಾಲೇಜ್ ಇರ್ಲಿಕ್ಕ ಬರ್ತವಲ್ಲ
ಹಾ ಹಿಂಗ ಅಡ್ಡಾ ಆಡ್ಬೇಕಲ್ಲಾ ಮತ್ ಹಿಂಗ ವಯಸ್ಸ ಈಗ ಅಡ್ಡಾಡ್ಬೇಕ ಮತ್ತ ದು ದುಡ್ಡು ಇದ್ದಾಗ ಅಡ್ಡ್ಯಾಡ್ರ ಅದು ಇದ್ರೆ ಅಲ್ಲ ವಯಸ್ಸಿರಲ್ಲ
ಹಾ ಅದ ಅದ ಯಾವಲ್ಲ
ಅಂದ ಇದ ಟೈಮ್ ಎಂಜಾಯ್ಮೆಂಟ್ ಮಾಡ್ಬಿಟ್ಟ ಬಿಡ್ಬು ಹ ನ್ ಏಜ್ ಮಾಡಳಾವ ಪ ಪ ಹಾ ಹೇಳ ರ ಈಗ
ಇಲ್ಲೇ ಮನ್ ಆಾಗ ಮನ್ ಆಗದಿವವಿ ಈಗ ಮ ಕಾಲ ಸುಟಿ ಐತೆ
ಹಾ ಏನ್ ಮಾಡಿದ ಮುಂಜೇಾನಂತ
ಮುಂಜೆ ನಂತ್ ಏನಲ್ಲ ಲೋಕಾಪುಕ್ ಹೋಯಿದ್ನಿ
ಯದೋ ಪಯರುಿದ
ಅದ ಹಂಗ ಸುಮ ಪೊಲೀಸ್ ಅಪ್ಲಿಕೇಶನ್ ಹಾಕಕ್ ಹೋಗಿದಯ
ಹೂಲಿಸತ
ಅಪ್ಲಿಕೇಶನ್ ಹಾಕಕ್ ಹೋಗಿದ್ದನನೆ
ಹಾ ಹಾ ಪೊಲೀಸ್ ಶಸನ್ ಕೊಡು
ಇಲ್ಲ
ಆಾ ಏನತ್ತು ಹಾ
ಇನ್ನೊಂದ್ ಎಡ್ ದಿವಸ ಬಿಟ್ ಬ ಅಂದ್ರ
ಹಾ
ಅದರ ಸಂಬಂಧ ಇನ್ನನ್ ಎರಡ್ ದಿವ್ಸ ಬಿಟ್ಟ ಹೋಗಬೇಕು ಒಂದ ಫೋನ್ ಅ ತಗೊಂದಿವಿ
ನಿಮ್ಮರ್ಷ ಹಚ್ಚಿದ್ದ ಹೇಳಾತ್ದ ಸುಮುವ ಸಾತ ಬ ಕಲ್ಲ
ಸೇಮಿ ಇಿಲ್ಲ ನಮ್ಮ ಪಪ್ಪಾಾರಿಗೆ ಅದು ಫೋನ್
ಹ ಅಲ್ಲ ಹೊಸಾದ ತೂ ಅನ್ಬೇಕಕ್ ಇಲ್ ಪಪ್ಪಾರ ಗೆ
ಏ ಇಿಲ್ಲ ಅವ್ರದ್ದ ಪಪ್ಪಾರ್ ಹಲಿ
ಅಲ್ಲ ಅದೇ ಹೊಸಾದ ತಗೊಂತ ಹಳ್ಬೇಕ ಇಲ್ ನಿಮ್ ಪಪಾರ ಸೆಕೆಂಡ್ ಹ್ಯಾಂಡ್ ಏನ್ ಚಲೋ ಇರದಲ್ವ
ಯಾ ತೋತಾರ ಸುಮ್ಮಿ
ಹಾ ಏನತ
ನಿಮ್ಮ ಸ್ಟ್ರಾಕ್ ಸಾವುಕಾರ್ ಮಂದಿಲ್ ನಾವು ಹೊಸ ತೋಲೋಟೆ ಸೆಕೆಂಡ್ ಹೆಂಡದಾಗ ಬಾಳೆ ಮಾಡ್ಬೇಕ್
ನ ಅದ ಹಳಿಫೋನ್ ಹಾಳ್ ಡಿಸ್ಪ್ಲೆಫೋನ್ ಯೂಸ್ ಮಾಡತನ್ ನಾ ಸೌಕಾರೇನು
ಹಾ ನೌರ ಸಾಕಾರ ಮಾಡಿ
ನೀವು ಪ ಯಾರ್ಡ್ ಟ್ಯಾಕ್ಟರಾ ಜೆ ಸಿ ಬಿ ಐದು ಸೈಕಲ್ ಬಿಟ್ರ ಮೂರ್ ಮನಿ ನೀ
ಹಾಂ
ನೀವು ಸಾವ್ಕಾರ್ ವ ಒಂದು ಎರ್ಟಿಗ ಕಾರ್ ರಿ ಎರ್ಟಿಗ
ಹಾ ಯಾ
ನೀವೇ ಸಾವಕರ್ ದರ್ಶನ್ ಸಾವಕರ್ಗೆ ಜೈ
ನಿ ಎಲ್ಯೋ ಮಾರಾಯ ಎಲ್ಲಿದೆ
ಹಲೋ
ಆಯ್ತ ನಂಗಾರ ಹಾಳಸ್ತರು
ಆಯ್ತಾಯ್ತು
ಹ